ಕಡಲ್ಲ ಏನ ಆಕಿನ್ ಕೂಡ.
ಯ ಹಾರ ಜಡ
ಸಾನನ್ ಕೂಡ ಆಕೆನಲ್ತ ನಮ್ಗೂಡ ಎಲ್ಲ ಟೂ ಬಿಟ್ಟವ್ರು ಅವ್ರು ಮಾತಾಡಲ್ಲ ನಮ್ ಕೂಡ ಎಲ್ಲಾ ಯಕ್ ಮಾತಾಡ್ತಾರ ಅಂತ ಕೇಳ್ತಾರ್.
ಈನ ಮಾತೆಗೆ ಏನು ಮಾತೆ ಅಡಿಲ್ಲ ನಾನೇ ಮಾತಾಡಕತ್ತಿನಲ್ಲ ಹಲೋ ಹಲೋ ಅನ್ನಾ ತನ.
ಈಗ ಕೇಳತದಲ್ಲಿನಗ್ ವಯಸ್ಸ.
ಹಾ ಕೆಳ ಕ್ದ.
ಹ್ಮ ಹ್ಮ್. ಇವತ್ತು. ಇಲ್ಲ. ಎರಡ್ ಏರ್ಫೋನ್ ತಗೊಂಡ್ವಿ. ಅದು ಅದು ವರ್ಕ್ ಆಗ್ತಿರ್ಲಿಲ್ಲಲ್ವಾ ಅದ್ಕ ಏರ್ಫೋನ್ ತೊಂಡ್ವಿ.
ಊಟ ಮಾಡಿದ್ರಾ.
ಮಾದಿ ಹಾ ಮಾಡುದ್ವ್ ಹಲೋ
ಹಲೋ
ಕೇಳ್ತಿದ್ಯಾ ಹ್ಮ್ ಹೇಳ್ರಿ ಏನು
ಏನ್ ಹೇಳಮ್ಮ ಊಟ ಮಾಡಿರಲ್ಲ.
ಚಂತನ ಅದೇ ರಿಪೀಟ್ ಮಾಡ್ರಿ ಅವ್ರ ರೊಕ್ಕ ಕೊಡಲ್ನೋಡ್ ನಿನಿಗ್ ಮತ್ತ. ಕೇಳಿದೆ ಕೇಳ್ದೆ ಕೇಳಿದೆ ಕೇಳ್ದೆ ಮಾಡ್ದೆ ಅಂದ್ರ್. ಹ
ಊಟ ಮಾಡ್
ಏಯ್ ಇವತ್ತರೆಡು ಸಾವಿರ ರೂಪಾಯಿ ಬರ್ತಾವ್ ನಿನಗ ಏಯ್ ಕೇಳ ಲೆ ಅದ್ರಲ್ಲ ಏನೇನ್ ಟಾಸ್
ಇವ ಇನ್ನ ಇ ಇ ಹದ್ನೈದ್ ಈಗ ಹದ್ನೈದ್ ಆತ ಇನ್ನ ಐದ್ ಆಬಕು.
ಇಪ್ಪತ್ತ ಆಬೆಕದ.
ಇನ್ನ ಐದ ಆಬಕ್ಕವೋ.
ಹ್ಮ ಅದೇ ಇಪ್ಪತ್ತ ಆತಾವ ಇಲ್ಲಲ್ಲ ಇಪ್ಪತ್ತ. ಇಪ್ಪತ್ ಆದ್ಮ್ಯಾಗೇನು.
ಹೊ ಇಕಡೆ ಮಾತಾಡು.
ಕೇಳತಿದ್ದಿಲ್ ನಿನಗೆ. ಇಪ್ಪತ್ತು ಅದಮ್ಯಾಗ್ ಏನು ಅಂದೆ. ಹಾ ಲೋ ಕೇಳವಲ್ ಊಟ ಏನ್ಲೆ ನೆಟ್ ವರ್ಕ್ ಇಲ್ಲ ಬಾ ನೀನು. ಆಕಿಗ್ ಅಮೇಲ್ ಕೇಳಿಲ್ಲ ಏ ಇ ಆಮೇಲೆ ಕಾಸ್ ಆದ್ಮೇಲೆ ಏನ್ ಮಾಡ್ಬೇಕು.
ಏ ಕಾಲೇಜಕ್ ಬಂದ್ರೆ ಕಾಲೇಜ್ ಆವ.
ಹ್ಮ್ ಐತಿ ಕಾಲೇಜ್.
ಏನ್ ನೀವೇ ಬಂದ್ರಿ.
ಒಂದೆರಡು ಕ್ಲಾಸ್ ಇಲ್ಲ ಎರಡ್ ಕ್ಲಾಸ್ ಅದಾವ್ ಅಂತ್ ಮೆಸೇಜ್ ಹಾಕಿದ್ರು ಕ್ಲಾಸ್ ಅಲ್ಲ ಮಾ ಪ್ರೀಸ್ ಮಾಡ್ತೀವಿ ಬಂದ್ ಮಾರ್ಕ್ಸ್ ನೋಡ್ಕೊಂಡ ಹೋಗಿ ಸೈನ್ ಮಾಡ್ರಿ ಅಂತಂದ್ರು ಆಯ್ತ ಆನ್ ತಂದೆ ಏನಂತಾರ ಆಕೆನ ಕೇಳಿಲ್ಲಸ ಸ್ನೇಹಿ ಅಂದ್ರ ಸ್ನೇಹಿ ಅಂತ ನೋಡವನಾ ನನಗೇನ್ ಬಂದಿರ. ಅದ ಯಾಕೆ ಕೇಳಿಲ್ಲ ನೀನು ಈಗ ಟ್ವೆಂಟಿ. ಕಲ್ಸ ಆದ್ಮ್ಯಾಗ ಏನ್ ಐತಿ ಅಂತ ಹೇಳ್ಬಿಟ್ಟ. ಹೇಳ್ರಲ್ಲ ಹೆಂಗ ಹೆಂಗ್ ಮಾಡ್ಲತದ ಮದೇನ್ ಯಾವ್ದರಿ ಮಾಡಕತದ.
ದಿವ ಮುಂದೇರೇಲೆ.
ಹ ಖರಬಿ ಟ್ವೆಂಟಿ ಅ ನಾವು ನೋಡಿ ಚಾರ್ಜಿ ಬಿಟ್ಟ್ದಾಗ ಹೊಡ್ದ್ ನೋಡ್ದ ಅಂದ್ರ ಕಾಲ್ದ ಅಷ್ಟೇ ಅಲ್ಲ ಅಂದ್ರ ಈಗ ನೆಕ್ಸ್ಟ್ ಟಾಸ್ಕ್ ಇರ್ತಾವ.
ಹ್ಮ್ ಹೌದ್ ಕೊಟ್ಟ. ನ ಮತ್ತೆ ಒಂದ್ ಕೊಡ್ರ ಟ್ರಾನ್ಸ್ಲೇಷನ್ ಅಂತ ಮಾತಾಡಿದ್ದನ್ನ ಅ ಟ್ರಾನ್ಸ್ಲೇಟ್ ಮಾಡಿ ಟೈಪಿಂಗ್ ಮಾಡೋದು.
ಹಾ ಹಾಕ್ಬಿಡದು. ಹ್ಮ ಹ್ಮ ಅಂದ್ರೆ ಅದು ಒಂದೇ ಕೊಟ್ಬಿಟ್ರಾ ಈಗ ನೆಕ್ಸ್ಟ್.
ಇದು ಮುಗುಸಿನ ಇದೇ ಮುಗದಲ್ ಅಂದ.
ಅದ ಟ್ರಾನ್ಸ್ಲೇಷನ್ ಟಾಸ್ ಮುಗ್ದಿಲ್ಲ ನಂದೇನು.
ಇದೇ ಮುಗ್ದಿಲ್ಲ. ಮಾತಾಡದೆ.
ಅಂದ್ರ ಹದ್ಿನೈದ ಮುಗುದ ಮ್ಯಾಗೆ ಮತ್ತೆ ನೆಕ್ಸ್ಟ್ ಕೊಡ್ತಾರ ಏನ್ ಟ್ರಾನ್ಸ್ಲಷನ್ ಟಾಸ್ಕ್. ಕೇಳಕ್ದದು ಇಲ್ಲಿ ನ ವಯಸ್ಸರನು ಏಯ ಎಲ್ಲಿದ್ದಲ್ಲ. ಕಟ್ ಕಟ್ ಕೇಳಕತ್ ಕಟ್ಟ ಕಟ್ಟ ಕೇಳ. ಚೊನ್ನೋಣ.
ಕಟ್ಕಟ್ಗ ಆತದ ನಿಮ್ಗ ಎಲ್ಲಾ ಕಟಕಟ್ಗ ಆತದ ನಾವ್ ಮಾತಾಡಿದ್ರ.
ತಬೇಕುವ ನೀವು ಅಡ್ಡ ತಿಡಿ ಅಡ್ದ ತಿಿಡಿ ಮಾತಾಡ್. ಸುದ್ದಿದ್ದ್ರ ಏನು ಸ್ಟೇಟಸ್ ಹಓದ್ಲಾ ನೀನ್ ಅನ್ಸತಿ.
ಸಡ ಹೆಂಗಿಟ್ ನೋಡು ಹಡಬೇಕ.
ನಮ್ಮ್ ಅಣ್ಣಗ್ ಫೋನ್ ಹಚ್ಚಿದ್ದೆ.
ಹ್ಮ್ ಹ.
ಅಂತೆ ನಾನು. ಹಕ. ಯಕೆ ಸ್ಟೇಟಸ್ ಇಟ್ಟ ನೋಡಿದುದಿಲ್ಲ ಅಂತ್ದೇ. ಮಟಳಾಂತಂದ. ಅದೇ ಹೇಳದೆ ಶ. ೋದೆ ಅನ್ನೋದು ನಿನಗ ಇಟ್ಟಳ ಚೆಂದ ಇಟ್ಟ ತಗ ನಿನಗಂತ ಆಕಿ ನನಗಏನ್ ಇಟ್ಟಿಲ್ಲ ಅಂತ ನಿನಗ ಇಟ್ಟಾಳ ಅದು ನನಗ ಏನ್ ಇಡ್ತಾಳ ಆಕಿ ಇಪ್ಪತ್ನಾಲ್ಕು ಗಂಟ ನನಗ ಅಸ್ತ ನನಗ ಏನ್ ಇತ. ತ್ತ. ನಂದ ಚಂದಿಟ್ಟಾತಗರಪ್ಪ. ನಿನಗಂತದಿಲ್ಲ. ನಾಚಿಕ್ ಬರ್ಬೇಕಕ್ ನನಗ. ೇರಿ ನಿಮ್ಗೆ ಅ್ ನೋಡಣ ಆಚಕ್ ಬರ್ಬೇಕಕ್ ನೀನು ಸ್ವಲ್ಪ. ಅಂತುನೆ. ಹ ಏನಿಲ್ಲ ನಂಗ್ ಹತ್ತೊಂಬತ್ತವರ್ ತನ ಯರ್ು ಪೋನ ಚಕ್ಕೊಬೇಡ್ರಿ ಯಾರ. ಚಕ್ಕ ಹೋಗಬೇಡ್ರ.
ಈಗ ಯಾರೇನು ನಿಂತಾರದಾಗ.
ಹಾ ಅನ್ನ ನ ಗಿಡ ಕಡೆ ಅಂತಂದೆ.
ಯ್ಯಾರೇನತ್ತಕ್ಕ ಫೋನ್ ಹಚ್ಬೇಕಂತ ನಿಂತೀಿವ.
ನಿಂತಿರ್ತರಿ ನೀವ.
ಏನ್ ನಿಂತ್ರಲ್ಲ ಆಯ್ತು.
ಹ ಮೆಸೆಜ್ ಹಾಕಲ್ಲಾಮ ತಲ್ಲ ನನ. ಏ ಅಂದವಾ ಮೆಸೇಜ್ ಆಯ್ತನಜಗ ನೋಡಿಲಿಕ್ಕಿ ಅಂತ ಅಂದ್ಲ.
ಹ್ಮ್ ಹೌದ್ ಹಾಕಿದ್ಲ.
ಏನ್ ಆಕಿದ್ಲ.
ಏನ್ ಹಾಕಿದಲ ನಾಕ ಹಾಕಿದ್ಲ ನೋಡಿಲ್ಲ ಡಿಲೀಟ್ ಮಾಡ್ಬಿಟ.
ಡಿವೇಟ್ ಫರ್ ಎವರುವನ್ ಮಾಡ್ಬಿಟ್ಟಾಳೆ.
ಹ್ಮ.
ಹ್ಮ್ ಹ್ಮ್.
ನಮ್ ಏನ್ ಪರಗ್ ಬಿಡಲ್ ಮಾಡಕ್ಯಾರ ಅಂತೀವ್ ನಾವು.
ಯವ ಮಾಡ್ಕೊ್ರಂತರವ ನಿಮ್ಗೇನು ಒತ್ತಾರ ಒಂದರ ಅವರು ಮತ್ತು ಅಂತರ ನೀವು.
ಹ್ಮ್.
ಹಸೆಗಳ ಪಟ್ಟಿ ಕಡು ಪೂರಸುವೆ ಗೆಳತಿ. ಅಂತರಂಗ. ಇಲ್ಲ ಈಗ ಮನ್ಗೆ ಹೋಗ್ಬಿಡದ ಆಯ್ತು.
ಊಟ ಮನೆಗ ಹೋಗೆ.
ತಂದಿದ್ದೆ ಕಾಂಡ ಉಂಡ್ರ ಉಂಡಿ.
ಹಣ್ಣ ತಂದಿದಿ.
ಹುಣ ಅದ್ ನಿನ್ನೆ ಇತ್ತು ಬಾಳೆ ಇತ್ತದು
ರಾತ್ರಿದೆಲ್ಲ ಉಣತೀರ ನೀವು
ಹ್ಮ್ ಹ್ಮ ರಾತ್ರಿ ಉಂಡಿವವಿ ನಿನ್ನೆ ಮತ್.
ರಾತ್ರಿ ಊಟ ಎಲ್ಲ ತಿಂತೀರಾ ನೀವು.
ಹಾ ರಾತ್ರಿನ ತಿಂತೀವಿ ನಾವು ನಿಮ್ ತರ ಬೆಳಿಗ್ಗೆ ಅಷ್ಟೇ ತಿನ್ನಲ್ಲ ಇದು ಜಪಾನ್ ಪಾನ್ ಪಾನ್ ಅಂದ್ರೆ ಜಪಾನ್.
ರಾತ್ರಿ ಊಟ ನ ಬೆಳಿಗ್ಗೆ. ತಿಂತೀರಾ.
ಅಲ್ಲ ಹೆಂಗ ಕೇಳಿದಲ್ಲಗಗ ಯಾಕ ಮೂರು ನಕ್ಷತ್ರಗಳು ಏನದು ನಂದ ಹಿಂಗ ಹಿಂಗೆ ಕಾಪಿ ಮಾಡ್ತ. ತೀರ ನೀವು. ಅಲ್ಲ ಮೂರು ನಕ್ಷತ್ರಗಳು ಹೀಗೆ ಕೊಪ್ಪ ನಮ್ದು ನಮ್ದು ಹೇಗೆ ಗೆ ಹೆಂಗೆ ಕಾಪಿ ಮಾಡ್ತೀರಾ ನೀವು ಹೇಗೆ ಹೇಗೆ ಇದು ಹೇಳಿ ಹೆಗೆ ಹೆಂಗೆ.
ಹಾ ಹಂಗೆ ನೋಡಿ ಹ ಹಂಗೆ ಹಂಗೆ
ಅದೊಂದ್ ರೀಲ್ಸ್ ಮಾಡ್ರಿ ನೀನು ಸೌಜನ್ಯ ಬಾಗ್ಯ ಸೇರಿ ಅದ್ ಯಾವ್ದ್ ಗೊತ್ತಾ ಎಲ್ಲಿಂದಿಂದ ಎಲ್ಲಿಂದ ಬಂದಿದೀರಾ ಅಂಡಂಡರ್ ವರ್ಲ್ಡ್ ಚ ಅಂಟಾಟಿಕಾ ಎಲ್ಲಿಂದ ಬಂದಿರ ಮೈಡಮ್ ಅಂತಾನಮೈ ನೇಮ ಇಸ್ ಏನದು ಎನೈತ್ರಿ ಅದು ಎಲ್ಲಿಂದ ಬತಿದ್ದೀರಾ ಅಂಟರಫಲೆಟ್ ಇಲ್ಲ ಅಂಡರ್ ಗ್ರೌಂಡ್ ಇಂದ ಬಂದಿದೀವಿ ಎಸ್ ಮೇಡಮ್ ಸಿಸ್ಟರ್ ಅಂಡರ್ ಗ್ರೌಂಡ್ ಇಂದ ಬಂದಿದ್ವಿ ಅದೊಂದು ಅದೇ ನೋಡ್ರೆ ರೀಲ್ಸ್ ನೋಡಿದಿಲ್ಲ ಚೀ ಹೊಡಿರಿ ಅದ ರೀಲ್ಸ್ ಬರ್ತದಕ್ಕೆ ಎರಿಂದ ಬಂದ ಅಂಡರ್ ಗ್ರೌಂಡ್ ಅಂಡರ್ಲ್ಡ್
ನಾನ್ ನಿಂಗೊಂದು ನಾನ್ ಒಂದು ನಿಮ್ಗೆ ರೀಲ್ಸ್ ಕಳಸಿದ್ನಲ್ಲ ನೀವು ನೋಡಿದ್ದೀರಾ
ಯಾವ್ ರೀಲ್ಸು ಅದೇ ಅದು ಕತಿ ಕತಿ ಕಲ್ಸಿದ್ರಲ್ಲ ನಮ್ಗೆ ಸಲ್ವಾ ಏನು ನಾನ ಆ ನನ್ ಹತ್ರ ಖುಷಿ ಆಗ್ತಿದೆ ಇನ್ನು ನನ್ ಸತ್ ಹೋಳ್ಗೆ ಊಟ ಮಾಡ್ತಿರೋ ಹಾಗ ಹೇಗೆ ಏನೇನೋ ಕಳ್ಸಿದ್ರ ಅಲ್ಲವ ನೀವು ಪ ಸಮ ಹ ಸುಮ್ನೆ ಸಣ್ಣ ಅಂತ ಓದ್ತತಿರ ನು ಅಷ್ಟೇ ಅಲ್ವಾ ಎಲ್ಲದಕ್ಕನುೂ ನಮ್ಗೆ ನಮ್ಗೆ ನಮ್ಗೆ ಕಳ್ಸ್ತೀರ ನೀವು ಅಲ್ವಾ
ಅ ಬ ಯಾಕೋ ಕಳ್ಸ್ಬೇಕ ಅನ್ಿಸತೆ ನಿಂಗೆ ಕಲ್ಸ.
ನಮ್ಗೆ ಕಸಸ್ಬೇಕು ಅನ್ಸಿ ನಮಗೆ ಕಲ್ಸ ಸ ಅನಗೆ ಕಲ್ಸಬೇಕು ಅನ್ಸೆ ಅನ್ನ ಅನಗೆ ಕಲ್ಸಿ ಎಲ್ಲಾನ ಅನ್ನ್ದ ನಂಗೆ ಕೆಲ್ಸಿದ್ರೆ ಹೇಗೆ. ಕ ನಲ್ಲ. ಹಿಂಗ ಮಾತಾಡ ನೋಡಮ ದಮ್ಮಂಗಿದ್ರ ನಮ್ ಮೂರ್ ಟೈಪ್ ಮಾತಾಡ್ತೇನಿ ಒಂದ್ ಟೇಪರ ಮಾತಾಡ್ ನೋಡಮ ನಮನಂಗ ಬರಿ ಪೆೇಕ ತ ಏನ್ ತರಕ್ ಹೋಗಿದ್ರಿ ಇ ಚಿತ್ರಗಳು ಬಾರಿ ಕಂಡ ಹಿಡಿದ್ ಬಿಡ್ರವ ನಮ್ದಂಗ ಕಾಪಿ ಮಾಡ ಇರ ಅಂದ್ರ ನೀವು ಅದ್ ನ ಮನೆ ಕಳ್ತೀನ್ಿ ರೀಲ್ಸ.
ಅದಕ್ಕೆ ಅದಕ್ಕೆಲ್ಲ ಮತ್ತ ಹತ್ತದಗ್ ಬೆಂಕಿ ಅದ ರೀಲ್ಸ್ ಮಾಡನ್ ತಿರುಗಿ ಆಡ್ತಾರ ಹ ವಡ್ಡ ಆಡ್ತಾರ ಬಿಜಾಪುರ್ ತುಂಬಾ ಒಡ್ಡ ಆಡ್ತಾರ.
ನ. ಕಳ್ತನಯ ಎಷ್ಟ್ ಕಳಸಿಲ್ಲ ನಾಯಕ. ಕಳಿಸತಿ ಉಸ್ರಾಂಡಿವರ ನದಿರ.
ಅದಕ್ಕೆ ಆಗ್ತದಾವೋ ಬೆಂಕಿ.
ನ್ ಕಳ್ಸಿಲ್ಲ ನಾವ್ ನೀ ಓ ವಾಟ್ಸಪ್ ಅಣಗ ಅನ್ನಕ ಅಣ ಒಂದ್ ಏನಾರ ಸ್ನ್ಯಾಪ್ ಹಾಕಣ ಅಂತ ನಾನ್ಗ ಅದ್ ನಾವ್ ಅಮ್ಮಿಗ್ ತೋರ್ಸ್ಲಕ್ಕ ಇ ಮಾಡಿದ್ದೆ.
ನೀ ಮಣ್ಣನ್ ಮ್ಯಾಣೆ ಆಾಕಿಲ್ಲ.
ಹಾ ಕೆಲ್ಲ ಹೇಳ್ತೀನಿ ನಂಬು.
ನೀ ಆ ಇಡಲ್ಲ ಆಣ ಇ ನೀವ್ ಮಣ್ಣನ್ ಮಾರ.
ನಿನಗೆ ನಂಬಿಕೆ ಇದ್ರೆ.
ನಂಬಿಕೆಮ್ಮ ನೆನ ಮ್ಯಾಲ ಅವ ಒಂದ ವಿಷಯ ಬಂದ್ರೆ ನಿಮ್ ಮ್ಯಾಲ ನನ್ಗ್ ಒಂಚೂರು ಒಂದ ಜೀರೋ ಪಾಯಿಂಟ್ ಫೈವ್
ಹಣಾ ನಾ ಇಂಗಂದನೆ ಹ ಹಣ ಅವ ಹೆಂಗ ಅಂತಳ ಗೊತ್ತೋಣ ಏನಂದ ಒಂದ್ ಐನೂರು ರೂಪಾಯ ಕಳಸಪ್ಪ ಇಯರ್ಫೋನ್ ಕೋದ ತೋತ್ನಿ ಕಡದ ತೋತನ ಅಂತ ನಾ ಅಂತ ನೋಡ. ಕೇಳುದು ನಿಮ್ ಫ್ರೆಂಡಿ. ನಿಮ್ ಫ್ರೆಂಡಿಗೆ ಕೇಳಂತಾನ ಆಕಿ ಹಣ್ಣ ಆಕಿ ಕೇಳೋರು ಏನಂತ ಗೊತ್ತಾ ಯಾವಾಗಾರ. ಸುಮಪ ಪಾನಪುರ್ ತಿನ್ನಿ ಫಂತ ಮಾಡ್ಲಿ ಅಂದ್ರ ನೀನ್ ನಿ್ ಅಣ್ಣ ತಾಟಿಡ್ಕೊಂಡ್ ಕೂಡ್ರ ಅಂತ ನೋಡೋಣ. ಹೌದು ಹಂಗಂದ್ರೆ ನ ಅವನತ. ಆಮೇಲೆ ಅಂತೋಣ ಇನ್ನೊಂದುಸ ಇನ್ನೊಂದು ಅಹ ನಿನ್ ಅಣ್ಣ ತಮವರಂತ ಯಾರ ಇಲ್ಲೇನ್ ಅವ್ರಿಗೆ ಅಂತ ನೋಡೋಣ ಅದ ನೀ ಯಾರ ಇಲ್ಲಂತ. ಹೇಳ್ಬಬೇಕ ಅಂತ. ಮಾರ ಕೊಡ್ಬಂಗಐ. ನನಗರ.
ಹ
ಅಪ್ಪ ಹ್ಮ ನೆ ಹ ಹ್ಮ್ ಚುಮ ಚುಮು ಅನ್ಸುತ್ತೆ ಯಾವಾಗ ಅವಾಗ ನಮ್ಗೂ ಕೂಡ
ಆಯದ್ರಿ ಬಾಯ್ರರಿ.
ಹಾ. ಹಾ ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್ರ್ ಓಕೆ ಬಾಯ್.